ಹ ಮಾಡ್ರಿ ಆರಾಮಲ್ರರಿ ನನ್ ಆರಾಮ್ ನೋಡ್ರಿ ಮತ್ತೇ ಮಾಡ್ದ್ರಿ ಸಮಾಚಾರ ಹೌದೌದೀ ಊರ ಆ ರೀ ಹ ಹೋಗಜರಿ ಕೆಲ್ಸುಕ್ ಕೆಲ್ಸ ಮಾಡ ಇರ್ತ ತನಿ ಕಲ್ಸರಿ ಮತ್ತೇನ್ರಿ ನ್ ಕಾರತತ್ರ ಬರ್ತ ನ ಮ ಹ ೀ ಆ ಕಸವರ ಮಾಡ ನೋಡು ಹಾ ಚಲೋಗ ಎಧಿನಿ ಹ್ಮಂತ ಒಂದು ನಾಲ್ಕು ಟ್ರಿಪ್ ಇಪ್ಪತ್ತು ಸಾವಿರ ಆಗತ್ರಿೀ ಸರ ಅವ್ರಗ ಆಗತ್ರಿೀ ಹೆಚ್ಚಿಗೆ ನಮ್ಗ ಅಷ್ಟು ಬಾಡಿಗೆ ಎಷ್ಟರ್ದ ಇದು ಬಾಣಿದಷ್ಟು ರೇಟ್ ಇರುದು ಅಷ್ಟೇ ಕೊಡ್ಬೇಕಂದ್ರರಿ ಮ ತಾರ ಸಾರಗಸ ಮಾತ ತುಮಕಂದ ಹೋಗೋ್ರಗ್ರಿ ಸ್ವಲ್ಪ ಹೆಚ್ಚಗ್ ಬದ್ರಿ ಅವ್ರು ಎಷ್ಟಕ್ ಆಗ್ತಾರ ಅವ್ರ ಲಾಭ ಹೋಗುತ್ತೆ ಒ್ ರೂಪಾಯಿ ಿ ಸರಪ ಬಾಳ ಲಭ ಮುಡಿಕ ತ ಹ ಹಂಗಲ್ರಿ ಬಾ ಬಾಾಣಿಂದ ರೇಟ್ ಅಲ್ರರಿ
ಹಾ ಗಾಡಿ ಬಡಿಗೆ
ಗಾಡಿ ಬಾಡಿ ಹೆಚ್ಚಿ ತೋತಾರ ರೀ ಅವ್ರು ಅದರ್ತಾರ ಹ ಹಾ ರೀ ಅ ಯಾಕಂದ್ರಿ ಸ್ವಂತ ಇರ್ಬೇಕ್ರಿ ಸ್ವಂತ ಅದೇನ ಇರ್ಬೇಕ್ರಿ ಟ್ಯಾಕ್ಟರ್ ನೀ ಹಾಗಗಲ್ಿ ಸರ
ಹಂಗಿದ್ರಿ ನೀನು ನಿಮ್ ಅಂತತ್ಯಾರ ಇದ್ರರಿ ಪಾರ್ಟನರ್ ಮ್ಯ ಆಗತ್ತಲ್ಲ ನೀಏನ್ ಹದಪ್ಪ ನೀ್ ಒಬ್ರೇ ತರ್ತರಿ ಅಂತೆ
ಇಲ್ಲಿ ಬರೇ ಒಂದ್ ಬೈಕ್ ಕೊಡ ಹಾಕಿ ಮಾಡ ಎತ ಮರ
ಹ್ಮ್ ಈಗ ಯಾರ ನಿಮ್ ಗಾಡಿ ಅವ ಹೊಡ್ತಾನ ನಿಮ್ ಕಣಿ ಕಲ್ಲ
ಯ್ರೀ ಅಯ ಮೂಬರಕ ಕೆಲವಂದಸಲ ಅವ್ರಿಗೆ ಕೊಡ್ತಿವ್ರೀ ಈತ ರೀ ಮಾಳಕ್ ಪೂಜ ನೋಡ್ರಿಲ್ರರಿ ಬೀರಪ್ಪ ಪೂಜೆ ಬೀರಪ್ಪ ಬೀರಪ್ಪ್ರೀ ದಪ್ಪದಾರ ನೋಡ್ರಿ ಏ ಅವ್ರಲ್ರರಿ ಮಹಂದ್ರ ಮೈಂದ್ರ ಟಾಕ್ಟ್ರ ನೋಡ್ರಿ ಮಹಂದ್ರ ಟಾಕ್ಟ್ರ ಹ ಅವ್ರು ಹಡ್ತಾರ
ಎಲ್ಲ
ಹ ಪ್ರತಿ ಸಲ ಊರ ಕೆಲವೊಂದ್ಸಲ ಮುರಕ್ ಕೊಡ್ತಿರು ಒಂದೊಂದ್ ಟ್ರಿಪ್ ನಡಬಾರ ನ ಸೌ್ರ ರೀ ಯಾಕಂದ್ರೆ ರೊಕ್ಕ ಕೊಟ್ರೀ ಇವರು ಹಾ ರೀ ಒಂದು ಎರಡು ಲಕ್ಷ ಕೋಡ್ರ್ ಹರಿ
ಹ್ಮ್ ಏ ಮುಟ್ಟ್ಯಾವ
ಏನ ಇಲ್ರರಿ
ಯಾವಾಗ ಕೊಟನ್ ರೊಕ್ಕ
ಕಸ ತೆಕ್ಸ ಟಮಗ್ರಿ ಫಸ್ಟ್ ಇ ಸ್ಟಾರ್ಟಿಂಗ್ ಹ ಅಡು ಎರಡು ಮೂರು ತಿಂಗಳು ಚುನಾಯತ್ರಿ
ಹೌದಾ ಅಂದ್ರೆ ಮುಟ್ಟಿರ್ಬೇಕಲ್ ಮತ್ತೆ ನೀ ದಿನ ನಾಲ್ಕೈಟ ರರುಪ ಹೊಡಿತೇನೆ ಅಂತಂದ್ರೆ
ಕುಡಿತೇವ್ರೀ ಇನ್ ಮುರಿ ಹಾಕವಲ್ರಿಿರಿ ಮುರಿ ಹಾಕಿದ್ರಿ ಮುರಿತೇವ್ರಿ
ಹ್ಮ್ ಅಮೌಂಟ್ ಕೊಡ್ತೇನ ಈಗ ಹ ಅಲ್ಲ ಅಮೌಂಟ್ ಕೊಟ್ಟುೋಯ್ತೇನೆ ನೀ ಸ್ದು ಆಯಟ ಆಯ್ತು ಅಮೌಂಟ್ ಕೊಟ್ರ ನತ ಅವ ನಿಮ್ಗೆೇನ ಉಳಿತ ಯಾವಾಗ ಕೊಡ್ಲಕ್ಕ ನೀವುಾವ ಬಬ ಅೇ ಅ ಅಮೌಟ್ ಕೊಟ್ಟ ನಿಮಗೆ ಅವನ್ಕಿಂತ
ಹ್ಮ ಪಾಡ್ರೀ ನಮಿ ಪಾಡ ಯಾಕಂದ್ರೆ ಮಾಲ್ ಸಿಗಲ್ಲ ಅಲ್ರರಿ ಸ್ವಂತ ಕಣಿ ಮಾಡ್ಬೇಕು
ಹಾ ಅ ಅದೇ ಅವ್ನಿಗೆ ಗಾಡಿ ನಡೀತದ ಅನ್ನೋ ಒಂದು ಕ ಕಾರಣ ನಿಮಗ್ ನಿಮ್ಗ್ ಬಡ್ಡಿ ಇಲ್ಲ ರೊಕ್ಕ ಸಿತದೆ ನಿಮಗ ಒಂದ ಅಂದೊ್ ಅಂಡರ್ಸ್ಟ್ಯಾಂಡಿಂಗ್ಗ ಹೋಗ್ತದೆ
ಹಾ ಇಬ್ಬರು ನಡವಳಿಕ ಮ್ಯಾಗ ಬತ್ರಿ ಅವ್ರು
ಏ ಹಂಗಗೆ ಅ ಆದ್ರೆ ನಿಮ್ಗ್ಗೆ ಬೇರೆ ಕಡೆ ಕೊಡಬೇಕಲ್ಲ ಮತ್ತೆ ಜಾ ಗಾಡಿ ಇದ್ದ ಮೋರ್ ಇದಾರೆ ಯಾಕ್ ಕೊಡ್ತಾರೆ ಎರಡ್ ಲಕ್ಷ ರೂಾಯಿ ಅದ ಮತ್ತಐವಾರ ಸಾವರ ರೂಪಾಯ ಬಡ್ಡಿ ಬರ್ತಂತಾರೆ ವರ್ಷಿಗೆ
ಹಂರಿ ಅವ್ರ ಏನ್ ಮಾಡ್ತಾರ ರೀ ಬೇಾರವ್ರ ಏನ್ ಮಾಡ್ತಾರೀ ಇಿಕಂದ ಹತಾರ ತಮಕ ಈಗ ಓಡಡ್ಸ್ತಾರೀ ಜಲ್ಲಿ ಕೊಡಲ್
ಹಾ ರೊಕ್ಕಾನ ಕೊಡಲ್ಲ ಈ ಕಡೆ ಬಡ್ಡಿ ಇಲ್ಲಾರ ರೊಕ್ಕ ಕೊಡ್ತಾನ ಈಗಿನ ಕಾಲಕ್ಕೆ
ಕೊಡಲ್ರಿ ಹೇಗ ನಾ ಕೊಡ್ತ ನೀವ ಕೊಡತಿನ ಅಂತ ಬಂದಾರೀ ಬೇರೆಯವ್ರ ಬಂದಾರಿ
ಹ ರೀ
ರು ಬಂದಾರೀ ಕೊನ ಕೊಟ ನಾವು ಅಷ್ಟೇ ಕೊಡಂದ ದಿವ ಬಂದ್ರ ನಾವ್ ಬೇಡ ಅಂತಂದ ಯಾಕಂದ್ರೆ ಇವ್ರಿಗೆ ನಮ್ಗ್ ಚಲೋ ಹೋಲಿಕೆ ಆಗ್ಯ್ರರಿ
ಹೌದು ಅವವಾಗಿಂದ ಅವಾಗ ಅಮೌಂಟ್ ಕೊಟ್ಟುವ ಅದಕ್ಕೆ
ಯಾಕಂದಿ ಹಂಗಲ್ರರಿ ಇವ್ರ ನಾವ್ ಹೇಳಿದಿರ್ನ ದಕ್ಷ ತರ ಹಾ ನಾವ್ ಹೇಳಿದಾರನ್ೀ ಇದು ಮಾಡ್ತಾರವರು ಒಂದೊಂದ್ಸಲ ಮನವಿ ಹೊಡಿತಾರ ಯಾವ್ದೊಂದ ಕೆಲಸ ಇತ್ ಟ್ಯಾಂರ್ ಹೇಳಿದ್ರೆ ಟ್ಯಾಂರ್ ರರಿ ಕಸ ಉಡಿಬೇಕಂದ್ರೆ ಕಸ ರೀ
ಹಾ ಗಾಡಿ ಬಡ್ತಾನೆನಾ
ಹ ಅವ್ರಿಗೆ ನಮಗ್ ಹೋಲಿಕೆ ಆಗ್ಯಾದ್ರಿ ಚಲ ನಡದ್ರಿ ತಗಳ್ರಿ ಒಂದೊಂದ್ಸಲ ತಗೊಳರಿ ಬರಿ ಡೀಸೆಲ್ಗೆ ಎಷ್ಟು ತೊತ ರರಿ
ಹ್ಮ್ ಹ್ಮ್ ಹಿಂಗ್ರೆ ಮತ್ತೆಂಗ ನಂಬಿಕೆ ಮುಖ್ಯ ರರಿ ಅ್ ಅಂಡರ್ಸ್ಟಂಡಂಗ್ಗ ಹೋಗತಿವತ್ತ ರೊಕ್ಕ ಹೊ ನಾಳೆ ಬರ್ತಾವ ಅದು ಮುಖ್ಯಲ್ಲ
ನಡೀತ್್ರಿ ಒಂದ್ ಮಾತ್ ನಾವ್ ಅಂತೀರಿ ಒಂದ್ ಮಾತ್ ಅವ್ರ ಅಂತ ಅವ ನಮಗೆ ಅದಕ್ಕೆ ಹಂಗ್ರ ಇ್ ಸು್ ಸುಂ್ರೆ ಗ ಮಾತಿನ ಈ ಅನಲ್ರರಿ ಹ ಅದಕ್ಕೆ ನಡಿದ್ರ ಅದಕ್ಕೆ ಅವ್ರಿ
ಮತ್ತತ್ ಅದೇ ಗಾಡಿ ಕೊಟರು ಮತ್ತೆ ನೀವನ ಕಮ್ಮ ಇಲ್ಲಿ ಇಲ್ಲಿ ದುಡದು ಅವ್ನ್ ಗಾಡಿಗೆ ಹೋಗ್ಬೋದಲ್ ಮತ್ತೆ ಲಾಸ್ಟಗೆ ಅಮಲಿ ಮಾಡಕ್
ಹ ಹೋಗ್ಬೋದು ಹೋಗ್ಬೋದುತ್ರೇ ನೀ ಹೋಗಲ್ರಿ ಇಲ್ಲಿಗೆ ಎಲ್ಲ ಮಾಡಿ ಇಷ್ಟನ್ ರಕಡೆ ಆಗಿರುತ್ತೆ ಅ ಎಲ್ಲಿ ಹ ಮಾಡ ಸ್ರ ಹ ಹ ನೀ ನಮ್ ನಮ ಗೊತ್ತ ಯಾಕಂದ್ರೆ ಆತರ ಹಣದವ್ರ ಅದಾರ್ಜು ನಮ್ಗೆ
ಅದ್ರ ಏನೇತರ ನಿಮ್ಗ ಆತರ ಆ ಫೀಲ್ಡ್ನಾಗ ಇಂಟ್ರೆಸ್ಟ್ ಇಲ್ಲ ನಿಮಗ ಡ್ರೈವ್ ಮಾಡ್ಬೇಕು ಅದು ಮಾಡ್ಬೇಕು ನಾ ಗಾಡಿ ನಡ್ಸ್ಬೇಕಮ್ಮದ ಇಲ್ಲಲ್ಲ
ಇಲ್ಲ ಇಲ್ಲ
ನಮ್ಗ ಮೊದ್ಲಿಂತನ ಬ್ಲಡ್ ಅಲ್ಲ ಬಂದಂಗ ನಾವು ಹಟ್ಟಿದಲ್ಲಿಂತ ನಮ್ಮ ಮನೆ ಗಾಡಿ ಅದಾವ ಹಾ
ಮೊದಲನೇನರ್ರು ನಡಿದ್ರೆ ಈಗ ಸಡನ್ಲಿ ಒಮ್ಮೊ ಒಮ್ಮೇಲಿ ಹೋಗಿ ಮಾಡ ಅಂತಂದ್ರೆ ಯಾರು ಮಾಡ ಹ ಮ ನಿ ಮೊಲ್ಲೇ ಸ್ವಲ್ಪ ಒಕ್ಕಲ್ತನ ಈಗಲ್ತಾನ ರು ಸಾಹಲಿಂದು ಮನಿತನ
ಹ್ಮ್ ಇಲ್ಲ ಟ್ಯಾಕ್ಟರ್ ಕ್ಟರ್ ಇದ್ದವಲ್ಲ ಅಲ್ಲಿಂತೇ ನಡ್ಸ್ಕೊ ಬಂದೀವ ಅವ ರೂಡೆ ನೀವೇನ ಅವಗ ನಡಸ್ತೀರಿನ್ ಗಾಡಿ
ನಿಮ್ ಕಾಕದವ್ರು ಕೊಟ್ರ ನಿಮ್ ಮಾವದವ್ರರು ಕೊಟ್ರ ಅಲ್ಲೇ ಕಲ್ಕಂದ್ರಿ
ಪ್ಲಾಸ್ಟಿಕ್ ಟ್ಯಾಕ್ಟರ್ ನಡೆಸ್ತೀರ ನಾ್ ಹಾಗಿ ಟ್ಯಾಕ್ರ್ ನಸ್ಸಿದೇವಿ
ಹಾ ಮತ್
ಹಾ ಮತ್ ಹಿಂಗಾದ್ರೆ ಅದ ಹಂಗ ಇದ ಜಗ್ಗೆ ಇಂಟರೆಸ್ಟ್ ಬಾಳ ಅದ್ರ ನಮ್ಕ್ ಇಲ್ಲಿ ಯಾವ್ದೇನಾ ಇಲ್ ಪ್ರತಿಯೊಂದ್ರ ನಮ್ಗೆ ಕಲಿಬೇಕ್ ಕಲಿಬೇಕ್ ಅಂದ ಒಂದು ಕುತೂಲ ಜಗ್ಗಿ ಇರ್ತಾವ ನಮಗೆ
ಹಾ ಯಾಕಂದ್ರೆ ಅದು ಕಲ್ಯಾಣ್ ರಿ ಪ್ರತಿಯೊಂದ ಬೇರೆದನ್ ಕಲಿಬಹುದು ನಿಮ್
ಹ್ಮ್ ಅದೇ ಕಲ್ತೆಬಿಡಬೇಕಕು ಮುಂದೆ ನಾವು ನಡಸ್ಲಿ ಬಿಡ್ಲಿ ಅದ ಬೇರೇ ಮಾತು ಒಂದ್ ಕಲೆ ಅದ ಆಯ್ತ ಮುಗಿತು
ಹುನ್ರಿ ನೆಡಿದ್ರಿ ಸರ್ ಅದ ಬಿನ್ನಾರಿಂಗ್ ಇತ್ತ ಅಂದ್ರ ನೆಡ್ರಿ ಬೇರೆ ಕಡೆ ಎಲ್ಲಿ ಹೋಗಿ ಎಷ್ಟು ನೀವ್ ಕೆಲ್ಸ ಮಾಡ್ಕಅಂತಿರ್ಬೋದು ನಿಮ್ ಜೀವನ ಸಾಧ್ಯ
ಈ ಕಡೆ ಎಜುಕೇಶನ್ ಆಗಲಿಲ್ಲಂದ್ರೆ ಡ್ರೈವಿಂಗ್ ಕಲಿಬಹುದು ಅಂತ
ಹಾ ಜೀವನ ಸಾಕ್ತ್ರಿ ಸರತ್ರರ ಒಳಾಗಲಿ
ಈಕಡೆ ಈಕಡೆ ಫೋರ್ ವೀಲರ್ ಟ್ಯಾಕ್ಟರ್ ಅಂದ್ರೆ ಟ್ರ್ಯಾಕ್ಟರ್
ಇದ್ರಾಗ ಹೈದಾಬಾದ್ ರೀ ನಮ ಫ್ರೆಂಡ್ ಅವ್ರು ಫ್ರೆಂಡ್ ಅದ ರೀ ನಮ್ಮ ಹಾಸ್ಟೆಲ್ ಫ್ರೆಂಡ್ ಹಾ ರೀ ನಲ್ವತ್ ಐದ್ ಸಾವಿರ ಅಂತ ತಿಂಗಳ ನಲ್ವತ್ತೈದು ಸಾವಿರ ಹರವತ್ತು ಸಾವಿರ ಹ ರೀ ಬಸ ರೀ ಬಸ್ ನೆಡಿಸಬೇಕ್ರಿ ಸ್ಕೂಲ್ ಅಲ್ರಿ ಇದು ರೀ ಕಂಪ್ನಿಗಳು ಬಸ್ತ್ರಿ ಅವ್ರಗ್ ಬುಡ್ ಲೇಬರಿಗೆ ಒಳ್ಳೆ ಹೋಗಿ ಹಚ್ಚಿ ಮುಂಜಲಿ ಹೋಗಿ ಹತ್ತಿರೆ ಸಾಯಂಕಾಲ ಆ ಸಾಯಂಕಾಲ ಆರು ಗಂಟೆಗೆ ಹಂಗ್ ತಕೊಬರಬೇಕುರೀ ವಾಪಸ್ ಹ ಅಷ್ಟೇ ಅಂತ ಕುಂದರ್ಬೇಕ್ರೀ ನಿಮ್ ಮನಸ್ ಬಂತ ನಿಮ್ ಯಾರಿಗ್ ಗೊತ್ತಿಲ್ಲಾರ ಅದೇ ಜಿಲ್ಲೆ ಮತ್ತೆ ನೀವ್ ಬೇರೆ ಬೇರೆ ಇದದು ಹೊಡೀಬೋದುರೀ
ಅಂದ್ರೆ ಗಾಡಿ ಬಿಡಲ್ಲಲ್ ಬಿಡವ್ರರು ಎಲ್ಲಾ ಗೊತ್ತಿರ್ತಾವ ಹೋಗೋದು ಬಾರಲ್ಲ ನಿಂಗ ಇರ್ತವ ಜಿ ಪಿ ಎಸ್ ಇರ್ತವ
ಹುನ್ರಿ ಹಾ ಸ್ವಲ್ಪ ಇತನ್ರಿ ಹೊರಗಡೆ
ನಡುವ ಬೇಕಾದ ಕೆಲ್ಸ ಮಾಡೇ
ಹ್ಮ್ ನೀ ನೀವ್ ಮಾಡ್ಬೋದ್ರಿ ನೀವನ್ ಮಾಡ್ಬೋದ್ರಿ ಅವ್ರಗೂಡಗ್ ಹೋಗಿ ನೀವನ್ ಮಾಡ್ಬೋದ್ರಿ
ಏ ನಡೀತ್ ಬಿಡ್ರಿರ ಅವ್ ಕಂಪಿಟಿವ್ ಓದ ಅಂದ್ರ ಆರಾಮ್ಸ ಓದಬಹುದು
ಹಾ ಓದು ಹಾ ಹ ಮಾಡ್ಬೋದು ಅದೇ ರೀ ನ ಅವ್ರ ಫ್ರೆಂಡ್ ಏನ್ ಮಾಡ್ಯಾರ ಅಂತ ಹೇಳಿ ಕೆಲ್ಸ ಮಾಡಿ ಒಂದ್ ಮೂರ್ ತಿಂಗಳು ಮಾಡಿ ಮತ್ತೊಂದ್ ಹೊಸ ಕಾರು ತಕೊಂಡಿ ಅಂದಿ ಅಲ್ಲೇ ಬಾಡಿಗೆ ಬಿಟ್ರತ್ರಿ
ಹಾ ಹಂಗದ್ರೀ ಮಾಡಾರ ಹಂಗ್ಯಾರ ಮಾಡ್ತಾರ ತರ ಇದಾರೆ ಒಂದಂದ್ಂದ್ ಒಂದ ಅಟ್ಯಾಚ್ಮೆಂಟ್ ಮಾಡಕೊಂಡ್ ದೊಡ್ಡ ಮಾಡ್ಕ್ ಬಿತಾರ
ನಾವ್ ನೋಡಿ ಇಲ್ಲಿ ಈಗ ನಾವು ಅವ್ರ ಅಣ್ಣವರು ಊರಲ್ಲಿಯಿದರಂತ್ರಿ ಹೋಗಿ ಮಾಡಕ ಕುೂತಾರತ್ರಿ ಅವ್ರನು ರಗಡುಗಳಸ್ಯಾರಂತ ನೋ ಟಿಪ್ಪರ್ ತೊಂಕೊದಾರತ್ರಿ ಒಂದ್ ಗಾಡಿ ಒಂದು ಕಾರ್ ರಿ ಒಂದು ಬುಲೆಟ್ ರೀ ಮತ್ ಮನಿಗೆ ಇಷ್ಟು ರೊಕ್ಕ ಕಳಿಸಿ ಅಂತ್ರಿ ಒಂದ್ ಇಪ್ಪತ್ ಲಕ್ಷ ಮ್ಯಾಲೆ
ಹಂಗಗೆ ಆತವ್ರಿ ಮಲಗ ಒಂದ್ ಒಬ್ಬನ್ ಮನಾಗ ಸಾಕ ಅವನ್ ತರ ಮಾತಾಡ್ಕ
ಒಬ್ರಕೊಬ್ರ ಇದೇನಂದ್ರ ಪ್ರೋತ್ಸಾಹ ಸಪೋರ್ಟ್ ಮಾಡ್ಕೊಂಡಿದ್ರ
ಹೋದದ್ರ ನೆಡಿತಾವ್ರಿ ಹಾ ಹಂಗೆ ಆಯ್ತು ನೋಡ್ರಿ ಬದಾವಣೆ ಹಿಂಗೇ ಬಿಡ್ತವೆ ಎಲ್ಲಾನು ಆತಾವ್ರಿ ಆತವ್ರಿ ಮಾಡ್ಬಕ್ ನೋಡ್ರಿ ಮಾಡಿದ್ರಿ ಆತವ್ರಿ ಹ ಅ್ರ ಕೆಲವಬ್ಏನ್ ಮಾಡ್ತಾರ ಮಾಡ್ತ ಹ
ಸಡನ್ಿ ದುಡ್ಡು ಬರ್ ಬರ್ತಿಲ್ಲ ಇನ್ನು ಮಾಡ್ಲಾರ್ದೆ ಹೊಟ್ಟೆ ಆಗಂದ್ರೆ ಹೆಂಗ ಆಗ್ತದೆ
ಹಾಗಲ್ಲು ಹಷ್ಟ
ಹಿದ್ರ ಊಟ ಬಾರ್ದ ಅಂತ ಸುಮ ಕುಡಿದೀವ್ರ
ಹ ಇ ರೂಪಾಯಿ ಆಗ್ತದೆ ಸುಮ್ ಸುಮ್ಮನೆ ಅಂದ ಹ ಹಗೆ ನೋಡ್ತರಿ ಇವಾಗ ಅಂದ್ರೆ ಮಳಿ ಇಲ್ಲ ಈ ಬೆಳಿ ಇಲ್ಲ ಕನ
ಇದು ಆನ್ಲೈನ್ ಸೆಂಟರ್ ಅಲ್ಲಿ
ಯಾವದ್ರಿ
ಇದು ನಮ್ಮೂರ ಇಲ್ಲಿ ಇಚೇಂದ ಮಡಿಕಂದ ಪ್ಲೇಸ್
ಅನರ ಹದವಿ ಕಲರ್ೀ ರವಿ ಅವರ್ ರವಿ ಅವ್ರದುು ರವಿ ಅವ್ರದು ರಾಜಶೇಖರ್ ಅವ ಮನ ಹತ್ರ ಬರ್ರಿ ಬರ್ರಿ ನಂದ ಮಾಡ್ರಿ ನಮೂ ನಮ್ಮ ಅಕ್ಕರು ಕಾಲ್ ಬರತ್ತತ್ರಿ ಹ ಹಾ